ಹಾಯ್. ..
ಹಯ್, ಆಯ್. ..
ಏನ್, ಮಾಡುತಾಧೀರ? ..
ನಾನಾ, ಆಫೀಸಲ್ಲಿದೇ? ...
ಹಾ. ...
ಟೈಮ್, ಯಾವಾಗ ಹೋಗುತ್ತೆ! ಅಂತ ಕಾಯ್ತಾ ಇದ್ದೆ? ..
ಹಾ, ಹಾ, ಊಟ. ..
ಊಟ, ಈಗ್ಯಾರು ಊಟ ಮಾಡ್ತಾರೆ? ..
ನಾನ್, ಹೇಳಿದ್ದು ಮಧ್ಯಾಹ್ನ ಊಟ ಮಾಡಿದ್ದು? ..
ಹ್ಮ್ಮ್, ಮಧ್ಯಾಹ್ನದ ಊಟ ಮಧ್ಯಾಹ್ನನೇ ಆಯ್ತು? ...
ಏನ್, ತಿಂದರಿ? ..
ನಾನು, ಏನ್? .. ಬೇರೆ ವಾಂಗಿಬಾತ್? ..
ವಾಂಗಿಬಾತ್! ..
ಹೌದು, ತಾವೇನ್ ತಿಂದ್ರಿ? ...
ನಾವು, ನಮ್ಮ ಬ್ಯಾಚುಲರ್ಸ್ಗೆ, ಏನಾಯ್ತು ಅನ್ನ ಸಾಂಬಾರ್! ...
ಅನ್ನ, ಸಾಂಬರ್. ...
ಹ್ಮ್. ...
ತಿಂದ್ರ, ಅನ್ನ ಸಾಂಬಾರನ! ಒಂದು ಒಳ್ಳೆ ನಿದ್ದೆ ಮಾಡೋದು? ..
ನಿದ್ದೆ, ಮಾಡೋಕೆ, ಆಫೀಸ್. ..
ಆಫೀಸಲ್ಲಿ ಮಲ್ಕೊಂಡಿದ್ದೀನಿ, ಯಾರು, ಕೇಳುತ್ತಾರೆ? ...
ಆಫೀಸಲ್ಲಿ, ಮಲ್ಕೊಬೋಹುದು, ಬಟ್ ನಮ ಸೀನಿಯರ್, ಒಬ್ಬರು ಇದ್ದಾರಲ್ಲ? ...
ಹ್ಮ್. ..
ಅವರು, ಪಪ, ಉಂಟು? ... ಅವ್ರರು, ಲೋನ್ಲಿ, ಇರುತ್ತಾರೆ, ಅಂತ,, ಅವ್ರ ಜೊತೆ, ಕಾನ್ವರ್ಸೇಷನ್, ಮಾಡ್ತಾ, ಇದ್ದೆ? ...
ಅವ್ರ, ಜೊತೆ ಎಲ್ಲಿ, ಮಾಡ್ತೀಯ, ಫೋನ್ ನೋಡ್ಕೊಂಡ್, ಕುಂತುರುತಿಯೆಯೇನೋ? ..
ಏ, ಇಲ್ಲ, ಇಲ್ಲ, ಅವ್ರಿಗೆ ಗೊತ್ತು ಬೇಕ? . ಕೇಳಿ, ಅವರು ನಾವು! ಫುಲ್ ಅಂಡರ್ಸ್ಟ್ಯಾಂಡಿಂಗ್, ಹ್ಮ್? ..
ನಾನು, ಕೇಳಲ್ಲ ಅಂತ ಕೇಳಿ ಅಂತಿದ್ಯಾ? ..
ಏ, ಇಲ್ಲಪ್ಪ? ..
ಹ್ಮ್. ...
ನಿಜ? ..
ಹ, ಏನ್ ಮಾಡ್ತೀಯ! ಮತ್ತೆ, ಹೇಳು ಏನ್ ಸಮಾಚಾರ? .. ಹೋಗಿದ್ದ, ಊರಿಗೆ? ..
ಊರೇಏನಿಲ್ಲ, ಹೋಗ್ಬೇಕು! ಅನ್ಕೊಂಡಿದೆೆ ಅಷ್ಟೆ? ....
ಹ್ಮ್, ಬಾರದು? ..
ಇವ, ಸಂಜೆ ಹೋಗಿ! ಮನೇಲಿ ಒಂದ್ ಸ್ವಲ್ಪ? .. ಕೆಲಸಾ, ಇದೆ ಕೆಲ್ಸ ಮಾಡಿ? ..
ಹ್ಮ್. ..
ಳೆ, ಒಬ್ರು ಜಾಸ್ತಿ ಏಜ್ ಆದ್ಮೇಲೆ! ಒಬ್ರು ಮದುವೆ, ಆಗ್ತಾರೆ? . ಜಾಸ್ತಿ, ಏಜ್, ಅಂದ್ರೆ, ಅಸು? .. ಜಾಸ್ತಿ, ಏನು, ಆಗಿಲ್ಲ, ಒಂದ್, ತರ್ಟಿ, ತರ್ಟಿ, ಟು, ಆಗಿರುಬೋಹುದು? ..
ಹ್ಮ್. ...
ಅವರೊಂದು, ಸ್ವಲ್ಪ ಕ್ಲೋಸ್ನೆಸ್, ಜಾಸ್ತಿ? ..
ಹ್ಮ್. ...
ಮದ್ವೆಗ್ ಹೇಳಿದರೆ. ಪೀಸ್ಫುಲ್ ಆಗಿ ಹೋಗಿ ಮದ್ವೆ ಗಿದ್ವೆ ಮುಗಿಸಕೊಂಡು.
ಹ್ಮ್
ಅವ್ರಗೊಂದ್ ಹಾಯ್ ಹೇಳಿ.
ಹ್ಮ್ ಹಾಯ್ ಹೇಳಿ ಬರ್ಬೇಕಾರ್ ಬಾಯ್ ಹೇಳಿ.
ಇಲ್ಲ ಹಾಗೆ ಮಧ್ಯದಲ್ಲಿ ಒಂದಂದು ಕಂಗ್ರೆಸ್.
ಹ್ಮ್
ಹಾ ಆಮೇಲೆ ಬರ್ಬೇಕು.
ಹ್ಮ್ ನಿಂದೆ ಆರಾಮ್.
ಎಂತದಿಲ್ಲ ನಿಮ್ದು ಆರಾಮ ಮನೆಗ್ ಹೋದ ಅಡಿಕೆ ಮನೆಯಲ್ಲ ನೋಡ್ಬೋದು ನಾವು ಊರ್ಗಂತ ಹೋಗ್ಬಿಟ್ ಮನೆ‌. ನೋಡಕ್
ವಿಡಿಯೋ ಕಾಲ್ ಮಾಡು.
ಬಟ್ ಆದರುವೆ.
ಆದ್ರು ನೀನ್ ನೋಡ್ಬೇಕಂದೈತ ನೀ ವಿಡಿಯೋ ಕಾಲ್ ಮಾಡಿ ನೋಡು.
ನಮ್ಮಲ್ಲಿ ವೀಡಿಯೋ ಕಾಲ್ ಮಾಡಕ್ ಇಬ್ರ್ದು ನಾರ್ಮಲ್ ಫೋನ್ ಬಟನ್.
ಹೌದಾ. ನನ್ಗೆ ಹೆಂಗ ಗೊತ್ತದು.
ನಿಮ್ಮಲ್ ತರ ಫುಲ್ಲ ಇರಲ್ಲ.
ಫುಲ್ಲ ಇರಲ್ಲ ಅಂದ್ರೆ.
ನೀ ಅಂದ್ರೆ ಆಕ್ಚುಲಿ ಇದ್ರಲ್ಲಿ ಇರೋದಲ್ವಾ ಸಿಟಿಲಲ್ವ ಫುಲ್ಲು ಅಪ್ಡೇಟೆಡ್.
ಹ್ಮ್.
ನಾವಿನ್ನುೂ ನಮ್ಮ್ ಡ್ಯಾಡಿ ಮಮ್ಮಿ ಎಲ್ಲ ಊರಲ್ಲಲ್ವಾ.
ಹ್ಮ್.
ಅವ್ರ ಇನ್ನು ಹಾಗೆ ಅಷ್ಟೇ ಎಲ್ಲಾ ಆ ಕಡೆ ಆತರ ಎಲ್ಲ ಅದ ಹಾಕ ಕಡೆ ಎಲ್ಲಾ ಅಲ್ಲ ಹಾಗೆ.
ಹ್ಮ್ ಬಟ್ ನೀನ್ ಮಾತ್ರ ಅಪ್ಡೇಟ್ ಆಗಿದ್ಯಾ.
ನಾವ್ ಯೂತ್ ಅಲ್ವಾ.
ಯೂತ್ ನೋಡ್ದ ಯೂತ್ ಮೂವಿನ.
ಓಹ ನೋಡದೆ ನೋಡದೆ.
ಹ್ಮ್ ಚೆನ್ನಾಗಿದಿಯ.
ಓಕೆ ಓಕೆ ಚೆನ್ನಾಗಿದೆ ಬಟ್ ನೀವ್ ನೋಡಿದಿರಾ.
ನಾನು ನೋಡ್ದೆ.
ಹೇಗಿದೆ.
ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ. ಇಷ್ಟ ಆಯ್ತ್ ನನ್ಗೆ ಕನ್ನಡದಲ್ಲಿ ನೋಡ್ದೆ.
ಕನ್ನಡದ ಸಾಂಗ್ಸ್ ಇಷ್ಟ ಆಯ್ತುಂದಿ ನೀವ ಒಬ್ರೆ.
ಸಾಂಗ್ಸ್ ಅಲ್ಲ ಮೂವಿ. ಕನ್ನಡದಲ್ಲಿ ನೋಡ್ದ ಅಂದೆ ಸಾಂಗ್ಸ್ ಅದರಲ್ಲ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲೇ ಚೆನ್ನಾಗಿದೆ.
ಹಾ ಸಾಂಗ್ಸ್ ಕನ್ನಡದಲ್ಲಿ ಡಬ್ ಮಾಡಾರಂತ ಅವರು.
ಹ್ಮ್ ಹಮ್.
ಮಾತ್ರ.
ಕನ್ನಡದಲ್ಲಿ ಸಾಂಗ್ಸ್ ಚೆನ್ನಾಗಿಲ್ಲ ಮೂವಿ ಚೆನ್ನಾಗಿದೆ.
ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಇರಬಹುದು ನೋಡ್ಬೋದು. ಚೆನ್ನಾಯ್ತು ಮೂರು ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟಷನ್ ಇಚೂ ಜಾಸ್ತಿ ಇತ್ತು ಬಟ್
ಹ್ಮ್ ಕಾಮಿಡಿ ಚೆನ್ನಾಗಿದೆ.
ಹ್ಮ್.
ನಂಗ್ ಅದೇ ಇಷ್ಟ ಆಯ್ತು ಇನ್ನೊಂದ್ಸಲ ನೋಡ್ಬೇಕೇಕ್ ಯಾವಾಗಾದರು.
ಒನ್ ಫೀಲ್ ಗುಡ್ ಮೂವಿ.
ಹೌದು.
ಹ್ಮ.
ಆ ಮೇಲೆ.
ನೀವು ಹೇಳ್ಬೇಕೆಲ್ಲ.
ನಾವೇಏನ್ ಹೇಳೋಣ. ನನಗ್ ಚೆನ್ನಾಗ್ ಅನ್ನಿಸ್ತು ಹೀರೋ ಚೆನ್ನಾಗಿದ್ದಾನೆ.
ಹ್ಮ್.
ಆಮೇಲೆ ಹೀರೋಯಿನ್ ಗಳು ಚೆನ್ನಾಗಿದ್ದಾರೆ ಮೂರ್ ಜನ.
ಹೀರೋ ಇನ್ನು ಚೆನ್ನಾಗಿದ್ದಾರೆ ಹ ಬಟ್
ಬಟ್ ಏನೋ ಹೇಳಕ್ ಬಂದೆ ಮರ್ಸ್ಬಿಟ್ಟೆ ನೀನು.
ಸೊ ಸ್ಯಾಡ್ ಯಾರುನು ಮದ್ಗ ಆಗನಿಲ್ಲ ಅಂತ ಬೇಜಾರಾಯ್ತ.
ಇಲ್ಲ ಬೇಜ್ ಸರಿನಿಲ್ಲ ಚೆನ್ನಾಗೇ ಇದೆ ನನ್ಗ ಅವ್ರ ಫ್ಯಾಮಿಲಿ ಡ್ರಾಮಾ ಇಷ್ಟ ಆಯ್ತು.
ಫ್ಯಾಮಿಲಿ ಡ್ರಾಮಾನ ಎಮೋಷನಲ್ವಾ.
ಅದೇ ಅದೇ
ಡ್ರಾಮ ಅಂತ ಡಾಮಿನೇಟ್ ಮಾಡ್ತಾ ಇದಳಾರೆ
ಅದು ಡ್ರಾಮಾ ಅಂದ್ರೆ ಡ್ರಾಮಾ ಮಾಡ್ತವ್ರೆ ಅಂತ ಅಲ್ಲ ಅನ್ನ ಹ ಸ್ಕಿಟ್ ತರ ಏನೋ ಮಾಡಿದ್ರಲ್ಲ
ಹ ಸ್ಕಿಪ್ ಅಲ್ಲ ಅದು ಎಮೋಷ
ಅದೇನೆ ಹ್ಮ್ ಅದಿಷ್ಟ ಆಯ್ತು
ಅ್ರ ಡ್ಯಾಡ್ರಿ ಕ್ಯಾರೆಕ್ಟರ್ ಚೆನ್ನಾಗಿತ್ತಲ್ವಾ
ಅವ ಡಾಡಿ ಹ್ಮ ಅವ್ರ ಮಮ್ಮಿ ಕ್ಯಾರೆಕ್ಟರು ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಅಲ್ಲೇ ಅವನ್ ಟೆಂತ್ ರಿಸಲ್ಟ್ ಅಂತ ಅಂದಬಿಟ್ಟು ಆರ್ತಿ ಮಾಡಿ
ಹ
ನಿಮ್ ಬೇ ಜ್ಯೂಸ್ ಮಾಡ್ಕೊಡ್ತಾರಲ್ಲ
ಹ
ಕುಡಿಯಲ್ಲ ಅದ್ ತಗೊಂಡೋಗ ಅವ್ನ್ ಕುಡ್ದಿಲ್ಲ ಅನ್ಬಿಟ್ಟು ಅವ್ರ ಅಪ್ಪನ್ ಕೊಡ್ತಾರೆ ಅವರ ಹಾ ನಿನ್ ಮಗ ಬೇಡ ಅಂದಿದ್ ನನ ಕೊಡ್ತಾವ ಹೋಗು ಅಂತ ಬೈತಾರಲ್ಲ ಆ ಕಾಮಿಡಿ ಇಷ್ಟ ಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್
ಹ್ಮ್ ಹ್ಮ್
ಹ್ಮ್
ಚೆನ್ನಾಗಿ ಆದ್ರಗಿಂತ ಪ್ರೇಮ ಅಲ್ಲ ನೋಡಿದಿರಾ
ಯಾ ನೋಡಿದ್ದೀನಿ
ಅದು ಚೆನ್ನಾಗಿದ್ದಾಳು
ಹೌದು
ಅದ್ರಲ್ಲಿ ಹರೋ ಬಾರಿ ಇಷ್ಟ
ಹಾ ಎಸ್
ಅವನ್ ಫಿರಾಮಿ ಎಲ್ಲ ಸಾಕಾಲಾಗಿತ್ತು
ಒಳ್ಳೆ ಇದು
ಇನ್ ಮೂವಿ
ಮೂವಿ ಇ ಏನ್ ಬಿಿಟ್ರಿ ಲೈಫ್ ಬಗ್ಗೆ ಮಾತಾಡ್ಬೇಕು ಮೂವಿಲ್ಲಿ
ಮಾತಾಡು ನಿನ್ನ ಜೀವನದ ಬಗ್ಗೆ ಮಾತಾಡು ನಿನ್ನ ಜ ನಿನ್ನ ಜೀವನದ ಗುರಿ ಏನಿದೆ ಹೇಳು
ನನ್ ಜೀವನ್ ಗುರಿ ಏನು ಅಂತ ನನಗೆ ಗೊತ್ತಾಗ್ತಲ್ಲ
ಗುರಿನೇ ಇಲ್ಲ ಜೀವನದಲ್ಲಿ ಸುಮ್ಮನೆ ಏನೋ ಸಾಕ್ತಾ ಇದ್ದೀನಿನಲು
ನೀನ್ ತಾನೇ ಹೇಳ್ ಜೀವನದ ಬಗ್ಗೆ ಮಾತಾಡೋಂತ ಅದೂ ಬೇಡವಾ ಓಕೆ ಅದೂ ಬೇಡ
ಹ್ಮ ಏನ್ ಹೇಳ ನಿಂಗೆ ಮತ್ತೆ ಹೆಂಗಿದೆ ಕೆಲ್ಸ ಇವಾಗ ಇರೋ ಜಾಗ
ಎಲ್ಲಿರೋ ಜಾಗ ಮೆಟ್ಲೆ ಮಲೆ ಕೂತಿದ್ದೀನಿ
ಹ್ಮ್ ಆ ಜಾಗ ಅಲ್ಲ
ಹ್ಮ್
ಸ
ಏನೋ ಸರಿ ಕೇಳಿಸ್ತಿಲ್ಲಾ ಸ್ಟ್ರಕ್ ಆಗ್ತಿದೆ.
ಇವಾಗ
ಈಗ್ ಇವಾಗ್ಲೂ ಅಷ್ಟೆ ಹಾ ಹು ಈಗ ಓಕೆ. ಹ್ಮು
ರೂಮಲ್ಲಿ ನೆಟ್ವರ್ಕ್ ಇಲ್ಲಾ.
ಒಂದ್ ನಿಮಿಷ. ಹಾ ಹೇಳು.
ಅದೇ ರೂಮಲ್ಲಿ ನೆಟ್ವರ್ಕ್ ಇಲ್ಲ ಹಲೋ.
ಹ್ಮು ನಮ್ಮ ಅಜ್ಜಿ ಕಾ ಕಾಲ್ ಮಾಡ್ತಿದ್ದಾರೆ. ಹೇಳು
ಇಡಿ ಆಮೇಲೆ ಮಾತಾಡೋರ್ ಅಯ್ತಂತೆ. ಟೂ ಮಿನಿಟ್ಸ್ ಅಲ್ಲ ಇದು ರೂಮಲ್ಲಿ ನೆಟ್ವರ್ಕ್ ಇಲ್ಲಾ.
ಹ್ಮು
ಹ್ಮು
ಹ್ಮು
ಹಾ ಯಾರಿದ್ದಾಗೋ ರೂಮ್
ಹ್ಮು
ಅದಕ್ಕೆ ಇನ್ನೇನ ರೂಮ್ ಚೇಂಜ್ ಮಾಡೋಣ ಅಂತ ಸ್ಕೆಚ್ ಹಾಕ್ತಾ ಇದ್ದೀನಿ.
ಹ್ಮು ಸಿಕ್ತಾ ಹುಡ್ಕುದ್ರಾ.
ಇನ್ನೊಂದ ಏನಂದ್ರೆ ಲಾಸ್ಟ್ ಟೈಮು ನಮ್ಮ್ ಅಕ್ಕಾರ ನಮ್ ತಮ್ಮ ಎಲ್ಲಾರ ಊಟಕ್ ನಾವು. ನಾನ್ವೆಜ್ ಮಾಡಿ ಆಗ ನಮ್ಮ ಅಕ್ಕ ಏನ್ ಮಾಡಿದರೆ ವಾಟರ್ಬಾಲ್
ಹ್ಮು
ಅದು ಏನ್ ಬಾಗಲ್ ಓಕೆ ನಮ್ಮ ಓನರ್ ನಮ್ಮ ಇನ್ನೊಬ್ರು ರೂಮ್ ಮಾಡುವ
ಹ್ಮು
ಹಾ ಹೋಗಿದಾರೆ.
ಅದು ಇನ್ನೊಬ್ ನನ್ನ ಫ್ರೆಂಡ್ ರೂಮ್ ಅದಕ್ಕೆ ಮಾಡ್ಲೆ ಮಾಡ್ಲೇಬೇಕ ಅಂದ್ಬಿಟ್ಟು ಡಿಸೈಡ್ ಆಗಿ ಮಾತಾಡ್ತೀನಿ. ಇಂತ ಒನ್ ಓನರ್ ಜೊತೆ ಮಾತಾಡ್ತೀನಿ ಅಂತ ಅನಿಸ್ತಿತ್ತು ಇನ್ನು ಮಾ ರೋ ಏನ್ ಮಾಡ್ತಾರೋ ಗೊತ್ತಿಲ್ಲ.
ಹ್ಮು ನೋಡ್ ಏನ್ ಮಾಡ್ತೀರಾ ಬೇಗ
ಆಕ್ಚುಲಿ ಇಲ್ಲಿವರ್ಗ ಓನ ಒಂದಿನಾನು ಏನು ಹೇಳೆ ಇಲ್ಲಾ. ಬಟ್ ಈಗ ಸಡನ್ ಆಗಿ ಅದ ಹೇಳಿ ಬೇಸರ ಉಂಟು ಮಾಡಿ
ಬೇಸರ ಉಂಟ ಆಯ್ತಾ.
ಹಾ
ಹ್ಮ್
ಅಲ್ವಾ ಅಂದ್ರೆ ಫ್ಯಾಮಿಲಿ ಎಲ್ಲ ಬಂದು ಫ್ಯಾಮಿಲಿ ಎಲ್ಲ ಬಂದಿದ್ದ ಅವ್ರೇ ನೋಡಿದಿದ್ದಾರೆ
ಹ್ಮ್
ಹ ಅದ
ಸರಿ ಆಯ್ತರು ನಮ್ಮ ಅಜ್ಜಿಗ್ ಫೋನ್ ಮಾಡ್ತಿದೀನಿ.
ಹಾ ಸರಿ ಮಾಡಿ
ಹ್ಮ್ ಸರಿ